ಅಲಾಮ
ಹಾ ಹೇಳ್ ಏನ್ ಮಾಡ
ಏನಲ್ ನೋಡ್ರಿ ಸುಮ್ಮ ಊಟ ಮಾಡಿ ಕುಂತೀವಿ
ಹ್ಮ್ ಏನ್ ಮಾಡಿದ್ರಿ ಇವತ್ತ ಅಡ್ಗೆಗೆ
ಮೂವತ್ತು ಮೂಡ್ರಿ ಮೆಲೆಾಯ ಪಲ್ೆ ಸಬ್ಸಿ ಪಲ್ೆ
ಹ್ಮ್
ತಳ್ಸಿದೀವಿಲೆ್ಮ ತಗರಿ ಬಳೆ ಮಾಡಿದ್ದೆವುವು
ಹೌದ್ರಿ
ಹ್ಮ್
ಹ್ಮ್
ರೋಟ್ಟಿ ಚಪಾತಿ
ಹ್ಮ
ಮಾಡಿದಿ ಊಟ ಮಾಡಿದಿ
ಅೆ ಹಾ
ಸುಂತೀವಿ ನೋಡಕತ ಕುಂತೀವಿ
ಹ ಮಕ್ಕಳಲ್ಲ ಎಲ್ಲವ್ರ ಈ ಏನ್ ಮಾಡ್ಲಕ್ಕತ್ತಾರ
ಹ ನೋಡ್ರಿ ಒಬ್ಬಕಿ ಗುಲ್ಬರ್ಗದಾಗ ಇರ್ತಾವ ಒಬ್ಬ ಹೈದರಾಬಾದ್್ದಾಗ ಇರ್ತಾಳ
ಹ ರೀ
ಒಬ್ಬ ಬೆಂಗ್ಳೂರಾಗಿ ಇರ್ತಾನ
ಹ ರರಿ ಏನ್ರೀ ಎಲ್ಲಾ ಮಕ್ಳಗೂನು ತುಂಬಾ ದೊಡ್ ದೊಡ್ಡ ಓದ ಕಕ್ಕಿರಗದಾ
ಒಬ್ಬ ಪುನದಾಗಿರ್ತಾನ
ಪುನದಾಗ ಅಲ್ಲ ಏನ್ ಮಾಡ್ಲಕತ್ತಾರ
ಅಲ್ಲಿ ಬಿಡ್ಲಿಂಗ ಕೆಲಸ ಮಾಡಿಸತಾನ
ಓ ಮೇಸ್ತ್ರಿಯನ ರೀ ಹರದ
ಹ್ಮ ನಿಮ್ದುದು ಊಟ ಹ್ಮ ಏನ್ ಮಾಡಿದ್ರಿ
ಚಪಾತಿ
ಹ್ಮ್
ಪಲ್ಲಯತ್ರಿ
ಹ್ಮ್ ಹ್ಮ್ ಹ ಹ್ಮ್ ದನ್ನ ಏನ್ ಮಾಡ್ತರಿ ಡೈಲಿ
ಲಿಿ ವರ್ಕ್ ಮಾಡ್ತೀನಿ ಅಲ್ರಿ ಡೈಲಿ ಎಲ್ಲಿ ಊಟ ಸೆರಿಯಾಗಿ ಸಿಗಂಗಿಲ್ರರಿ ಇಲ್ಲಿ
ಹೌದೌದೌದು
ಹ ಇಲ್ಲಿದು ಊಟ ತಿಂದು ತಿಂದ ಈಗ ತೆಳ್ಗೈ ಬಿಿಟ್ಟೇನ್ರೀ ನಾನ್
ಹೌದೌದೌದು
ನಮ್ಮ್ ಮನ್ಯಾಗ ಹೇಳಕತ್ತೇನ್ ರೀ ನಮ್ಮ್ ಮಮ್ಮಿಗೆ.
ಹ್ಮ್
ಹಾ ಇಂಡಕ್ಷನ್ ತಂದ್ ಕೊಡ್ರಿ ಇಂಡಕ್ಷನ್ ತಂದ್ ಕೊಡ್ರಿ ಅಂತ ಕಿವಗೆ ಹಾಕೊಳವಲ್ರರಿ ಮನೆ
ಹೌದೌದೌದು ಮಣ್ ಮಣಮ ಹ ಮತ್ತೆನ್ಡ
ಮತ್ತ ಏನಿಲ್ಲ
ಹ್ಮ್
ಬೆಳಗ್ಯಿಂದ ಏನ್ ಮಾಡಿದ್ರಿ ನೀವು
ನಾವ್ ನೋಡ್ರಿ ಮುಂಜಳೆದ್ದು ನಮ್ದ ಬಾಳ ಕೆಲ್ಸ ಜಾಸ್ತಿ ಇರ್ತವ ನಮ
ಏನ್ ಮಾಡ್ತೀರಿ ಬೆಳಿಗ್ಗೆ ಎದ್ದು.
ಬೆಳಗ್ಗೆ ಎದ್ದ್ ತಕ್ಷಣನೆ ಕಸ ಹುಡುಗಿ. ರಂಗೋಲೆ ಹಾಕಿ.
ಹ್ಮ್
ಆಮೇಲೆ ರೊಟ್ಟಿ ಮಾಡಿ. ಎರಡು ಮೂರ್ ತರ ಕೈಪಲ್ಯ ಮಾಡ್ಬೇಕು.
ಹಾರಿ.
ನಮ್ಮನೇಲ್ ನಮ್ಗದೊಂದು ಬಟ್ಟಿ ಅಂಗಡಿ ಅದ.
ಹಾ ಹಾ ಬಟ್ಟೆ ಅಂಗಡಿ ಅದಾರೀ.
ಹ್ಮ್
ಹ್ಮ ರೀ ಅತು.
ಅಲ್ಲಿ ಒಂದು ಎಂಟ್ ಹುಡುಗಿಯರ್ ಬರ್ತಾವ ಬ್ಲೈಸ್ ಹೊಲಿಯಕ್ಕ.
ಹೌದ್ರಿ
ಹ್ಮ್ ಹ ಒಂದ ಎರಡು ಮೂರ್ ನಿಮಿಷ ಎರಡ್ ಮೂರ್ ನಿಮ ಹೌರಿ
ಹಾ ಕಲ್ಸಕೊಡಕ್ರಿ.
ಏ ಹಂಗೆನ್ ಕಲ್ಸ್ಕಡ್ಲಕ್ ನಾವ್ ಏನು ತೊಗೋಲ್ರಿ ಅವ್ರಿಗೆ.
ಹ್ಮ್ ಹ್ಮ್
ಹ ಅವ್ರದುು ಗೌರ್ಮೆಂಟ್ ಕಡ್ಲಿಂದ ಫ್ರೀ ಬರ್ತಾರಾ.
ಹೌದ್ರಿ ಆಯ್ತಾಯ್ತು.
ಹ ಆದ್ರ ಏನಂದ್ರ ಬ್ಲೌಸ್ ವಲ್ದು ಹುಲಿ ಹೊಲಿಯವರು ಇದ್ರ ಅಂದ್ರ ಅವ್ರಿಗ್ ಒಂದು ಬ್ಲೌಸ್ ಹೊಲ್ದಿದ್ದ ಐವತ್ತು ರೂಪಾಯಿ. ಐವತ್ತು ಕೊಡ್ತೀವಿ ಡಿಸೈನ್ದಾಗ ಹೊಲ್ದ್ರೆ ನೂರ ಇಪ್ಪತ್ತು.
ಹೌದೌದ್ರಿ ಹಾರಿ.
ಅವ್ ಹೆಂಗೆಂಗ್ ಇರ್ತಾವ ನೋಡ್ಬೆಕು ಆ ಡಿಸೈನ್ ಮ್ಯಾಲ ಡಿಪೆಂಡ್.
ಹೌದ್ರಿ
ಹ್ಮ್
ಮತ್ ಮಸ್ತ್ ನಡೀತದೆನಲ್ರಿ ತಿಂಗಳ ಎಷ್ಟ್ ಆಗ್ಬೋದ್ರಿ.
ಹ್ಮ ಹಲೋ
ತಿಂಗಳ ಎಷ್ಟ ಆಗ್ಬೋದ್ರಿ.
ತಿಂಗಳ ಹಂಗ ಬ್ಲೌಸ್ ಬಂದ್ವು ಅಂದ್ರ ತಿಂಗಳ ಒಂದು. ಹತ್ ಹದಿನೈದ್ ಸಾವಿರ್ ರೂಪಾಯ್ ತಾನ ಆತದ್.
ಹ್ಮ ಮತ್ತ್ ಚಲೋ ಅಲ್ರಿ ಮತ್ ತಿಂಗಳ ಇಷ್ಟ ಅಂದ್ರೆ ಹ್ಮ್. ಒಂದೊಂದ್ಸರಿ ಜಾಸ್ತಿನೇ ಆಗ್ಬೋದ್ರಿ ಒಂದೊಂದ್ಸಲಿ ಕಮ್ಮಿ ಆಗ್ಬೋದ
ಇಬರು ಹೊಲ್ದ್ರಂದ್ರ ಒಂದ್ಸಲ.
ಆ ರಿ
ನಾಕ್ ವಲಿತರ.
ಹ್ಮ್
ಹಾ ಇಬ್ರು ಒಬ್ರು ಮೂರು ಹೊಲಿತಾರ ಒಬ್ರು ಎರಡು ಹೊಲಿತಾರ. ಈಗ ಆರನೂರು ಐನೂರುಕ್ಕೂಂದ್ ಬ್ಲೌಸ್ ಅವ ಹನ್ನೊಂದ್ ನೂರು ಮ್ಯಾಲ್ ಡಿಜೈನ್ ಮ್ಯಲ. ನೂರ ಐವತ್ತು ರೂಪಾಯಿ ಕೊಂದ್ ಹೆಳ್ತಾರ ನೂರ ಐವತ್ತು ರೂಪಾಯಿ ಕೊಂದದ.
ಎಷ್ಟ ಜನ ಮಾಡ್ತಾರೀ ಎಷ್ಟ ಜನ ಮಾಡ್ತಾರೀ.
ಯಾರ ಮಂದ
ಆರ್ ಮಂದಿ.
ಹ್ಮ್ ಕಲ್ಯ ಹುಡುಗಿಯರು ಒನ್ ಮೂರವಾ
ಹಾಂ ರೆ ಅ ರೀ
ಇವರು ಒಂದ್ ಆರು ನಿಮಿಷನಾವ ಆರ ಮಂದಿಣರಣ್ಣ ಇವ್ರು ಇಬ್ರು ಕಟ್ ಮಾಡ ಇಬ್ರು ಕಟ್ ಮಾಡಿ ಕೊಡ್ತಾರ ಇಬ್ರು ನಾಲ್ಕು ಮಂದಿಲಿ ಇತಾರೆ
ಹಗೆ ಹ ರ
ನಾಂಗ ಎಸ ಪೂಂತರದು
ಕತದೆರ ಅದು
ನಾ ಮುಂಜಾಲೆ ಹತ್ತು ಗಂಟೆಗೆ ಹತ್ತು ಗಂಟೆಲಿದ್ದ ನಾಲ್ಕವರೆ ಇದರ್ತಕ
ನಾ ಕರಿಯ್ ರೀ
ಹಾ ಹಾ ಆ ಮ್ಯಾಲ ಏನ ಉಳ್ದ ತಂದ ನಾವ್ ಇಲ್ಲಿ ಮನ್ಯಾಗ ಹೊಲತಿವಿ ರಾತ್ರಿ ಟೈಮ
ರಾತ್ರಿ ಟೈಮ ತಗರಿ
ಏನನ್ ಬುಕ್ಸಸ ಇದ್ರ್ರ ಇಲ್ಲ ನಮ್ಮ ಮನ್ ಮಾಡ್ತಿ ಕೆಲ್ಸ
ಹೌದೌದು ಹ್ಮ್ ಬಾಳ್ ಜನ ಇರ್ಬೇಕಕ್ ಅಲ್ರ ಮನ್ಯಾಗತ್ತ ಕಂಡ ಬಿುಡಿ ದೊಡ್ ಫ್ಯಾಮಲಿ ಅದಲ್ಲಿ
ಆ
ಒ ತ ಫ್ಯಾಮ್ಲಿ ಮುಂದ ಅಂತ ಹ್ಮ ಎಲ್ಲಾ ಮನ್ಯಗ್ ನೀವೇ ಮಾಡ್ತೀರಿನ್ರಿ
ಹಾ ನಾವೇ ಮಾಡ್ತೇನೆ
ಮಕ್ಳ ನ್ ಮಾಡ್ತಾರ
ಮಕ್ಳ ಹೇಳಿದ್ನನ್ಲ್ ಒಬ್ರು ಗುಲ್ಬರ್ಗ ಇರ್ತಾರ ಒಬ್ರು ಬೆಂಗಳೂರು ಒಬ್ರು ಪುನ ಒಬ್ರು ಹೈದರಾಬಾದ್ ಅಂತ ಹೇಳ ಹ್ಮ್ ಒಬ್ಬರಿ ಮಾತ ನೂರವ
ಹ್ಮ್
ಹ್ಮ್
ಹ್ಮ ಗುಲ್ಬರ್ಗ್ದಾಗ ಇರಕ್ ತುಂಬಾ ಒಳ್ಳೆ ಒಳ ಅಂತ ಕಾಣ್ತದ್ರಿ
ಹಾ ಒಳ್ಳೆ ಮನುಷ್ಯ ಕೇಳ್ರ
ಹೌದೌದ್ರಿ
ನಮ್ಮದಿ ಎಲ್ರಕ್ಕೆಗೆ ನೀರಾಕಿ ಇಂಟರ್ನ್ಶಿಪ್ ನಡಸಾಳ
ಹೌದೌದು ಪಪ್ಪೂರಿ
ಹ್ಮ್ ಹ್ಮ ಈಕೆ ಹೈದ್ರಾಬಾದ್ ಇದ್ದಕಿನೇ ಆಕೆ ಏನು ನಮ್ಮ ಮದವಿ ಇಲಾಖೆಗನಾ ಒಂದು ಮೂವತ್ ಸಾವಿರ ರೂಪಾಯಿ ಜಾಬ್ ಮಾಡ್ತಾವ
ಓ ಇವಾಗದುಡತಾಳೆ ಅನ್ರರಿ ಅಲ್ರ
ಹಾ ನನ್್ರರಿ ಹ ತಿಂಗಳ ಮೂರು ಹಾ ಕೊಡ್ತಾರ ಕೊಡ್ತ ಅವ್ರ ರೂಮಿನ್ ಖರ್ಚು ಮಾಡ್ಕೊಂಡ್ ತಿಂಗ್ಳ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಹಾಕ್ತಾರ ಇಪ್ಪ ನೋಡ್ಕತರ ಅವ್ರವ ಕ ನೋಡ್ಕ ಹ್ ಇ ಕಡರಾಕಿ ಮಂಚಪುಟ್ಟ ತಳಗೆ ಇಾಲಕಿ ಹಂಗಳ ಕುತ್ ಅಂದ್ರ ಸೇರಿನೇ ಮಾಡಿಳ ಅಂದ್ರ ಎಲ್ಲಾ ದಗ್ದ ನಸಿನಾಗ ನಾಕಕ್ ಗಂಟೆಗೆ ಮಾಡ್ತಾಳ
ಹಾ ರೀ
ಕಂಟಿಲ್ ಇದ್ದ ಏಳ ರಟ್ಟಿಗೆ ಎಲ್ಲಾ ಕೆಲ್ಸ ಮುಗಸಿರ್ತಾಳ ಎದ್ದಳಂದ್ರ
ಹೌದೌದ್ರಿ ಹಾ
ಇಲ್ಲ ಅಂದ್ರ ಹತ್ರ ತಕ ಮುಂಜೆ ಹತ್ರಿರ ತಕ ಮಕೊತ
ಹೌದ್ರಿ ಯಾಕಏನ್ ಮೂರ್ನೇದಾಕಏನ್ರೀಗ
ಹ ಮೂರನೇದಕ್ಕೆ
ಹದ ಈ ಮೂರ್ನಗ ಹಂಗಿ ಇರ್ತಾವ್ರಿ ಬಾಳ ಮಾತ್ ಕೇಳಂಗಿಲ್ರಿ
ಒಮ್ಮ ನಾಲ್ಕಕ ನಡೆಸಿರ್ತಾರ ದೇವ್ರ ಪೂಜೆಗಳಳಗಳಗಳಳಗಳ ನಾವ ಇ ನ ಮಕ್ಕಂದ ಇರ್ತಿ ಯಾವಾಗೆ ವ್ಯಸ್ಥ ಎದ್ದೇಳ್ರ ಎದ್ದೇ್ರಿ ದೇವ್ರ ಮೇಲೆ ದೊಡ್ಡ ಬಕ್ತಿ ರ ಕೀಗ ಹ್ಮ ರಾತ್ರಿ ಒಂದಕ್ಕೆ ಹೆಸರ ಒಂದಕ್ಕೆ ಪೂ ಪೂಜೆ ಮಾಡ್ಲಕ್ ನಿಂದರ್ತ
ಹೌದ್ರಿ ಹ ಇಟ್ಟು ಚಿಕ್ಕ ವಯಸ್ಸಿಗೆ ದೇವ್ರ ಮೇಲೆ ಪ್ರೇಮ ಬಾಳ ಅದ ಬಿಡ್ರಿಗ ಹ್ಮ್
ಒಂದ್ ಕೇತಿರದ್ರ ಆಟ್ಟತ್ನೇ ಮೈ ತಕೊಂಡ್ ಅಟ್ಟತ್ನೇ ಪೂಜೆನ್ರ ಇದೀನಿ
ಹಾ ಏನ್ ರಾತ್ರಿಗತ್ರಿ ನೋಡಂಗಿಲ್ರಿ
ಏನ್ ನೋಡಲ್ಲ ಹೇಳಲ್ ಮೂರ್ಕ್ ಹೆತ್ರರ ಮೂರ್ಕ್ ಜಗಕ್ಕ ಕೂಗಿ ಬಿಡ್ತಾ ಹ್ಮ್ ನಾಕಕ್ ಎತ್ತರ ಆಯ್ತ ನಾಲ್ಕಕ್ ಜಾಗ ಮಾಡಲಿ ಹ ಆಟತ್ ನ ಪೂಜೆ ಚಾಲ ರತ್ ರಾತ್ರಿ ಒಂದಕ್ಕ ಅಂದ್ರ ಚಲುವೇ ನಾಲ್ಕಕ್ ಅಂದ್ರ ಚಲುವ ಪೂಜೆ
ಹ ಹಿಂಗಿರ್ಬೇಕೇ ರೀ ಶಿಸ್ತನದ ಹಗೆ
ಏ ಬಾಾಸಿಸ್ತ ಬಾಾಸಿಸ್ತದ್ರ ಬಾಳ ನಂಬಿಕಕ ಈ
ಇರ್ಲಿ ಇಲ್ರಿ ದೇವ್ರ ಮಾಲ ಇಟ್ಟಿರ್ಬೇಕು ನಂಬಿಕೆ ಹ್ಮ್ ಮ ಕಾರನ್ ಒಬ್ಬರತರ ಇರವ ಕ
ನನ್ಂತಿನ ರಾತ್ರಿ ಒಂದ ಕೆಸರದ್ರ ಜಾ ಕೋತಾಳಾಕಿ ಈಗ ಹೇಳ್ಬ ಬಿಟ್ಟಿ ಮಕ್ಕಗ ಅಂದ್ರ ನೀ ಎಚ್ಚರದ ಪಟ್ನ ಜಳಕ ಮಾಡಿ ಪೂಜೆ ಮಾಡ್ಬೇಕಕ್ ನೋಡವ ನೀ ಅಂದ್ರ ಬಗನ್ ಹೆತ್ರರ ಇರುತಾ
ಹೌದೌದ್ರಿ ಕಂಡಪಟ್ಟ ಸಂಭವ ಮತ್ತವ್ರ ಹೆಂಗಗೆ ಹುಡ್ಗರು ಅಂತಾರೆ ಹ್ಮ್
ಹಾ ಜಗಳ ಅಡ ಬಿಡ್ತಾಳೆ
ಹೌದು ಕಂಡಪಿ ಜಗಳ ಗಂಟನ
ಹ ಇಲ್ಲಾಂದ್ರೆ ತಾಳ್ಮೆ ಜಾಸ್ತಿ ಅದ
ಸ್ವಲ್ಪ ದಡ್ಡ್ರನ ಇರ್ತವ್ರಿ ಅವ ಹಂಗೆ ಸ್ವಲ್ಪ ಮುಗ್ದ್ರಿ ಇರ್ತಾರಿರಿ ಬಾಳ
ಸಂಭಯ್ತಲ್್ರರಿ
ಹಾ ಸಂಭವ ತಾಳರದು ಎಲ್ಲಿಗನ ವರ್ಕ್ಗೆ ಹೋಗ್ತಾಳೇಏನ್ರಿೀ
ಹಾ ಓತಾ ಓತ ಗೊತ್ತಾ ಇದ್ರ ಪುಲದ ಗೊತ್ತಾ
ಅಪ್ಪ್ದಲ್ಲದ
ಹಾ ಈ ಪರಮೇಶ್ ಮುರ್ಷಾರ ಅಲ್ಲಿತ್ತ ಸಾರ ಕೊಡ್ತಾರಕ್ಕಗ
ಹ್ಮ್ ಹ್ಮ್ ಹ್ಮ್ ಹ್ಮ
ಹ ಎಲ್ಲೇ ಶಾಪ ಮಾಡ್ತಾಳ್ರಕಿ
ಹೌದ್ರಿ ಎಷ್ಟ್ ಕೊಡ್ತಾರಾ ಸಂಬಳ
ಆಕಿಗೆ ಇಪ್ಪತ್ತೆಂಟು ಸಾವಿರ
ಇಪ್ಪತ್ತೆಂಟು ಸಾವಿರ ರೀ ಹಾ ಹಾ ಹಾ
ಸಯವ ಹೇಳೋ ಕುಡಿ ಸುಡ ಹ್ಮ್ ನಿಮ್ದು ಊಟಾಗ್ಯನ
ಹಾ ಅಯ್ಯದ್ರದ ಒಂದು್ ಊಟ
ಹ್ಮ್್ಮ ಯಾರಾರಿ ರೀ
ನಾನು ಮತ್ತೆ ನಮ್ ಫ್ರೆಂಡ್ ಒಬ್ಬರು ಅರಾರೀ ಅವರು ನ ಕೆಲ್ಸ ಮಾಡ್ತಾರ ಅವರು ನಾವು ಒಂದೇ ರೂಮಿನಲ್ಲಿಇತೀವ್ರಿ
ಹೌದೇನ್ರಿ ಇಬ್ರು ರೊಟ್ಟಿ ಮಾಡ್ತರಿ ಏನ್ ಮಾಡ್ತರಿ
ಏನಿಲ್ಲ ನೋಡ್ರಿ ಒದ್ದಾಡ್ತವ್ರಿ ಊಟಕ್ಕಿಲ್ಲಿ ಬಾಳ
ಹೂ ಹೂ ಹೂ ಹೂ ಯ ಅಡ್ಗೆ ಮಾಡ್ಕೊಬ
ಅಡಗೆ ಎಲ್ ಮಾಡ್ಕೊಳ್ ನಮ್ಮ ಫ್ರೆಂಡ್ ಒಬ್ರು ಇದ್ರ ಅವ್ರು ರೂಮ್ ಖಾಲಿ ಇತ್ತಂತ ಹೋಗಿದ್ವಿ ಮಾಡ್ಕೊಳಕ ಆರಾಮ ತಿಿಂದ್ ಬಂದಿವ್ ನೋಡ್ರಿ ಒಂದ ಎಡು ಮೂರ್ ದಿನ
ಹೂ
ಹೂ ತಿನ್ನಕ್ಕೆೆ ಆಗಲ್ರರಿ ಮೆಸ್ಸಿ ಊಟ ಕೊಡ್ ತರ ಇಟ್ಟು ಇದು ಇರ್ತದೆ ಅದು ತಿನ್ನಕ್ಕ
ತಗರಲ್ಲ
ಅದ್ರೀ ಅಮ್ಮನ್ ಕೇಳನ್ರಿ ಇಂಡಕ್ಷನ್ ಕೇಳಿ ನೀ ಕೊಡ್ತಿ ಮತ್ತ ನನ್ ಕೇಳ್ಯ್ರರಿ ಎರಡ್ ತಿಂಗಳಿಂದ ಕೊಡ್ಸನ ಕೊಡ್ಸ್ಲಕತ್ತಾರೀ ಅವರುನು ಎರಡ್ ತಿಂಗಳಿಂದ ತೊಗಳೋದಾಗಲ್ರಿ
ಹ